ಮೇಡಮ್
ಏನ್ ಮಾಡಾಕತ್ತರಿ ಸರ್ ನಮಸ್ಕಾರಿ ದೊಡ್ಡ ಮಂದಿ
ಸಣ್ಣಮಂಜಿ ನಮಸ್ಕಾರ
ಧನ್ಯವಾದಗಳು
ಏನ್ ಮಾಡಕೈತ್ರಿ
ನಾವ್ರೀ ನಾವೇನಿಲ್ಲೋಡ್ರರು ಸುಮ ಕುಂತೆವು
ಹಂದು
ಹ್ಮ ನೀವ್ರೀ ಊಟ ಮಾಡ್ಬೇಕಿತ್ ನಾವವು ಆದ್ರ ಏನ್ ಮಾಡುವ ಯಾರು ಇಲ್ಲಿ ಒಬ್ಬಕ ಆಗಿನಿ ಅದ್ಕ್ಕೆ ಅಡ್ಗೆ ಮಾಡಿಲ್ಲ ಊಟ ಮಾಡಲ್ಲ
ಮತ್ ಮುಗಲು ಮ ಮುಗಲ ಇದ್ದವ್ರ ಹಂಗೆ ಮಾಡತ
ಹಂಗಲ್ಲ ಮುಂಜಳೆ ಮಾಡಿದ್ವಿ ನ ಅಷ್ಟ ಲೇಟ್ ಆಗಿ ಮುಂಜಾಳೆ ನಾಷ್ಟು ಲೇಟ್ ಆಗಿತ್ತು
ಇಲ್ಲಿ ಇಲ್ ತೋರ್ರೆ ನನಗ್ ಗರ್ತದೆಲ್ಲ
ಆಯ್ತ್ ಬಿಿಡು ಏನೋ ಒಂದು ಸಂಜೆ ನಾ ಊಟ ಮಾಡ್ತೀನಿ ಈಗ ಏನು ಸ್ನಾಯಕ್ಸ್ ತಿಂದೀಿನಿ
ಹೌದನ್ೀ ಚಲಯತ
ಹ್ಮ್ ಚಲೋ ಆತತಿ
ಮತ್ತೆಂದ ಸಮಾಚಾರ
ಸಮಾಚಾರ ಏನಿಲ್ಲ ಅಗಳೇ ಏನ ಆಮೇಲೆ ಹೇಳ್ತೀನಿ ಅಂದಲ್ಲ
ಆಕ್ಚುಲಿ ಒಂದ್ಸರಿ ನನಗೆ ಇ ತೊಂದ್ರ
ಹಾ
ನ ನಮಂದುು ಟ್ಯಾಬ್ ಎತ್ತಂದನ ಹುಡುಗರು ಎಲ್ಲರುೂ ತೊಂಬತಂದ ಇದಾರೆ ಅಸ್್ಲಿಿಗೆ ಕಾಲೇಜಿಗೆ ಅಂದ್ರ ಶಾಲೆಗೆ ತೋ ಮಾ ಅಂದಿದ್ರು ನಾ ಒೈ್ದಿದ್ದನ್ಪ್ಪ ಒಂದಿನ
ಬ್ಯಾಗ್ನೆ ಹಾಕೊಂಡ್ ಹೋಗ್ಬಿಟ್ಟಿದ್ದಾನ
ಬ್ಯ್ ನ ಹರ್ಕೊಂಡು ಹಯ್ಬ ಬಿಟ್ಟತಿನಿ ಅ್ ಏನು ಯಾರ್ ಅಂತ ಹೇಳ್ಕೊಂಡ ನಾ್ ಹೊಯ್ಬರ್ದ ತಂದ್ರ ಸುಮ್ಮನೆ ಅದು ಯಾದ್ಯಂದ ಹಾಕೊಂಡನ ನನಗೆ ಗೊತ್ತಿಲ್ಲ ಹಾಕೊಂಡು ಹೋಗ್ಬಿಟ್ಟನೆ
ಹ್ಮ್
ಆಕೊಂಡ ರನ
ಸಿಗಿ ಬಿಿದ್ದಿಪಟ್ಟಣ
ನೀನುನುಲ್ಲ ನಾವು ಕ್ಲಾಸ್ ನಡದತ್ತು ಕಾಲ ಕ್ಲಾಸ್ ಮುಗಿದಾಗ ಪಿರಿಯಡ್ ಮುಗಿಯತತ್ತು ಪೀರಿಯಡ್ ಮುಗ ಮೇಡಮ್ ಮೊದ್ಲ
ಹ್ಮ್
ಮೇಡಮ್ ಹೋಗನ ಒಬ್ಬ ಒತ್ತೊಂಬರ್ಲಿ ಲ್ಾಪ್ಟಾಪ್ ಹೆಂಗದತ್ತಕ್ರ ನೋಡಮ್ಮಂತ ಒಬ್ಬ ತವಕ್ರ ಗೇಮ ಆಕತ್ತನ್ೋದ್ರಾಗ
ಹ್ಮ್
ೇ್ ಆಗತ್ತತನ ಬಂದ್ಬಟ್ಲಪ್ಪ ಮೇಡಮ್ ನೆಕ್ಸ್ಟ್ ಪೀರಡ್ ಇದ್ದ ಬಂದ್ಬಿಟ್ಲ ಮೇಡಮ್
ಸಿಹಿಪದು ಬಿಟಿ
ಬರಾನ ಹಿಗೆ ಆಕಿನ್ ನಮ್ಗೆ ನೋಡಕದ್ರ ನಾ ಅವನಿಗೆ ನೋಡಕತಿವಿ ಟ್ಯಾಬ್ ನಮ್ಗೆ ಅಕಾಡೆಲ್ಲೆ ನಗ ಎಲ್ಲ ಮೇಡಮ್ ನಾ ನೋಡಗತ್ತತಿ ಮೇಡಮ್ ನಾವ ನೋಡಗತ
ಹ್ಮ್
ಅತ್ತೆ ಒಂದು್ ಒಂದ್ ನಿಮ್ ಸ್ಟ್ಯಾಚು ಅದಂಗ ಅದೆವು
ಹ್ಮ್
ಯಾರ್ದ ಇದು ಯಾರ್ದ ಅದು ಮೇಡ ಎಲ್ರುೂ ಮೇಡಮ್ ಅಭಿ ಅಭಿ ಹೊತ್ಕರ್ ನನಗ ಹಟ್ಟ ಬಿಟ್ರಪ್ಪ ಊಟ
ಏ
ಎಟರು ನಡೆಗಡಿ ಶೇರೆ ಶೇರ ಶೇರ್ ಆಯ್ತ್ ನಡಿಯ ಕಡೆ್ದವಗ
ನಿನ್ ಮೇಲೆ ಹಾಕ್ಬಿಟ್ರು ಮತ್ತೆ
ಒಯದ ವಯದ್ಯ ಸುವಣಿಕರೆ ಕೊಟ್ ಬಿಡ್ಲಪ್ಪಾ ನಮೊಡಕ ಹಗ
ಹ್ಮ್
ಯಾದ್ರ ಇದು ಹತ್ಕರ ಅಬೀರ್ ನೋಡ್ರಿ ಹತ್ಕರ ಅಂದಬಿಟ್ರು ಅದ್ರ ನಮ ಮೇಡಪ್ಪ ಬಾಜಿಸ್ರ ನಮ್ಮ್ಯಾಗ ಸೋಳ ಕ ಯಾವದಾರ ಇದ್ರ ಸಿಗಲಿ ಇವ್ರೀ ಮಾಡ್ಸನಗಿ ಅವರು ಆಟೋಗ ಮಾಡ ದೆ ಸಿಗಿ ಬಿಿದ್ದನ ಪಣದಾ ಆಮಡ ಕೊಟ್ಟ ಇಲ್ಲ ಪಲ್ಲ ಹೇಳ್ ಬಂದಳಿ
ಆಯ್ತು ಮ್ಯಾಮ ಹೇಳ್ಬಿಟ್ರ ನನ್ಗ ಬಿ
ಆಕಿ ನಮ್ದೊಳಗ್ ಕರಿ ಹತ್ತಗಿರ ಅಂದತ್ತ ಹೋಗ ಕರ್ಲಪ್ಪ ಬನ್ ಅಡ ಅವನು ಊನು ರುಬ್ಬ ಮೆಿಸಿಿನ ಚಲೋ ಏನ ನೀ ಸಾಲ ನಮ್ದೇ ಹೆಂಗ್ ಬಕ್ ಹಂಗ ಮಾಡಕೈತಿೇನ ಏನ ಹಂಗಗೆ ಫೋನ್ ತರ್ತಾರ ಯಾರ ಬಾಬಾರ ಗೊತ್ತನ ಇಲ್ಲ ಹಕ್ಕೀರ ಅಂದು ನೋಡೋ ಇಲ್ ದೊಡ ನಾನೇತ್ೆ ಹಂಗ ಎತ್ತೀರ ಅಂದ ಓ ಎರಜಿಟ್ಗಿರಲ್ಲ ನಂಗ ಮ್ಯಾಗ ದಡ
ಹ್ಮ್
ಹಂಗ ಹಂಗ್ ಪೋನ್ ತರ ಕ್ಯಾರ ಯಾರ ನನ್ಗೆ ಯಾವ ಯಾರ ಯ್ಯಾರ ಇದೆಲ್ಲ ಯಾರ್ ಕರ್ಸಕತ್ತ ಬೇಗತ್ತಂದ ಪಚನೆೇ ಮಾಡ್ಬ
ಹಾ
ಇಲ್ಲಡಾ ಸುಮ್ನೆ ತೋಂಬಂದೆ ಎಲ್ಲ ಇದಾಗ ನಮ ದೊಡವಾ ಅದು ತೀಡ ಮಗ ಅದಾಗ ಏನೇನ್ ಮಾಡಿ ಎಲ್ಲ ಕೂತ್ಡಿ ನಾವು ಅದ್ರಾಗು ನ್ ಹೊಡರ್ ೊಂಡ ಏನ ವಡಿಯೋ ಮಾಡಿದಾರನು ಲಾಗ್ ಮಾಡ್ದಂಗ ಇದು ನೋಡ್ರಿ ನಮ್ ಸಾಲಿ ಇದು ನೋಡ್ರಿ ನಮ ಇದು ಇವರು ನೋಡ್ರಿ ನಮ ಮ್ಯಾಮು ಲಾಗ ಮಾಡ್ಬಂಗ ಮಾಡಟ್ರ ಮತ್ತ
ಹಾ ದೊಡ್ ಸಾಾದಧ್ಯನೆ ಮಾಡಿ್ರಿ ಪು ಅಂತ ನಾಸ್ ಕೇಳದ್ ಬಿಟ್ಟ ಎಷ್ಟನೇದ ಇದ್ದಾಗಿದದು
ೋನಿ ಅದಾರೆ
ಹಾ
ಹ್ಮ್
ನಿ ಪಪ್ಪರಿ ಕರ್ಸಿದ್ರೇನ
ಇಲ್ಲ ಮತ್ತ ಹೆಂಗೆ ಒಂದ್ ದಿವ್ಸನ ಕರ್ಸಿಲ್ಲ ಮನ್ಯ ನಮ್ಮ್ನೆ ಅಪ್ಪು ಒಂದ್ ದಿವ್ಸನ ಬರಕ್ ಬಿಟ್ರಿ ಸಾರಿ
ಹ್ಮ್ ಹ್ಮ್ ಅಷ್ಟು ಒಳ್ಳೆ ಆದರ್ಶ ವಿದ್ಯಾರ್ಥಿ ಇದ್ದ
ಇಲ್ಲಿ ಇಲ್ಲ ಮನೇನ್ ಹೇಳಕ್ ನಮ್ ದೊಡವಣಿ ಇರ್ಲಲ್ಲ ಅಲ್ಲಿ
ಹ್ಮ್ ಹ್ಮ್
ಅದೇಏನ್ರ ಆದ್ರೂ ಮನೆ ಜಾತಿ ಪೂರಾ ಏನ್್ರ ಏನ್ ಮಾಡ್ರ ನನ್ಗ ಹೇಳ್ರಿ ಅಂತಿಲ್ ನಮ್ದ ದೊಡ ಎಲ್ಲ ಟೀರ್ಸ್ ಗಳಿಗೆ ನಮ್ದ ಏನ್ ಕಂಪ್ಲೇಂಟ್ ಅವ್ರ ಮನೆಗ್ ಹತ್ ಬಿ್ರ ನನಗೆ ಹೇಳಿರ್ತವು
ಹ್ಮ್
ನನಗ ಫೀಸ್ ಅದು ಎಲ್ರ ಕೇಳಕತ್ನ ನನ್ಗ ಹೊರ್ಗ ಆಗ್ತಿರ್ಲಾ ನನ್ಗ ಆಗ್ತಿಾರಪ್ಪಾ ಗೊತ್ತ ತನರ್ಿದೆ
ಹ್ಮ್
ನಮ ದೊಡು ಅವ್ನಿಿಗೆ ಆಾಕತ್ತ ಯಾರಾರೀ ನಿಮ್ಗ ನಮ್ ದೊಡ ಬರ್ಬ ಬರ್ಲಾರ್ರೆ ಚಲ ಆತಿತ್ ನನಗೆ ಆರಾಮ್ ಕ್ಲಾಸ್ ಬಿಟ್ಟು ಹೊರನ ಇರ್ತಿದೇವ ನ ಹುಡುಗರುಗೂಡ ನಾವು ನಮ್ ಗಡ ಒಂದ್ ಕರ ಒಳ್ಕೊಂಡ್ ಬಿಡ್ತಿಲ್ಲಪ್ಪಾ
ರೋಗಿ ಬಯಸಿದ್ದೂ ಹಾಲು ಅಣ ವೈದ್ಯ ಹೇಳಿದ್ದು ಹಾೂಣ ಅಂತೇಳಿ ನಿನ್ೂ ಕ್ಲಾಸ್ ಬೇಡಾಗಿರ್ತಿತ್ತು ಅದೊಂದ್ ಸಿಕ್ಕಿದ ಅದೇ ಅವಕಾಶ ಅಂತೇಳಿ ಹೊರಗ ಇರ್ತಿದ್ದೇನು
ಹ್ಮ್ ಜೀವಿದ ಇರ್ತಿದ್ದೆವು ನಮ ದೊಡಗ್ ಬಂದ್ಬಿಡ್ತ
ಕಳಸಿಗ ನೀವು ಒಳಗ
ಹ್ಮ್ ಅಲ್ರಿೀ ಅವ್ನಿಗೆ ಯಾರ ಅವನ್ ನಮ್ಮ ಅವ ನಮ್ ಹುಡುಗದ ನ ಗೊತ್ತಿಲ್ಲ ಯಾರ್ ಕರ್ದಾರ ಅವನಗ್ ಹೊರಗ ಹೌ ಯಾರು ಕೌನ್ಸ ಅಂದ್ರೆ ಹೊರಗ ಏನಮ್ಮ ಒಂದ ಅವ್ ಇದಕ್ ಹೋಗಬೇ್ರ ನೀ್ ಏನೋ ತಕ್ರಿ ಬೇ ಅವ್ರಪ್ಪ ಮೇಡ ಅವ್ರರಿಗೆ
ಹ್ಮ್
ನನಗ ಒಂದ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಈ ಇದ್ ಕರ ಅವ್ರಗ್ ಬೈತಾರಲ್ಲ ಕೇಳ್ಕ
ಹ ನಾ ಮಾಡಕ್ತಪತಿ ನಾ ಬೈಸ್ಕೋತಿದ್ದ ಇವ್ರಗ್ ಇರಪ್ಪೈತಾರಂತ
ಹ್ಮ್ ಏ ಒಳಗೋಪಾಪ ಯ ಚಕ್ಕ್ರ ತಿಲಪ್ಪನ ಒಂದುಡ
ನೀದುೂ ಇವು ನವೋದಯ ಆದರ್ಶ ವಿದ್ಯಾಲಯ ಯಾವ ಪರೀಕ್ಷೆ ಬರ್ದಿಲ್ಲೇನಾ
ಏನ ಬರ್ತಲ್ಲ ಐದನೇ ಇದದ್ದ ನ್ ಆಪಿ ಲ್ಲ ಬರ್ತೀವಿ ಅಂತಕ್ರ ಓದಿ ಸರ್ಕಾರ ಸ ಮನುಷ್ಯ
ಎ
ಸರ್ಕಾರಿ ಸಾಲ ಕಲ್ಜನ ಇನ್ನೆ
ಹಾ ಹಾ
ನ ಸರ್ಕಾರ ಸಧ್ಯ ಒಂದೆ ಎಲ್ ಕೆಜಿ ಯು ಕೆಜಿ ಅಲ್ಲಿ ಮೂರ ಹಸ್ಪರ್ ಸಾಲ ಆತಿತ್ತು
ಹ್ಮ್
ಅಲ್ಲಿ ಕಲ್ತಿದ್ದು
ಆದ್ರೆ ಏನೂ ಬರ್ದಿಲ್ಲ ಎಲ್ಲಾ ನಿಮ್ ಸಾಲೊಳಗೆ ಕಲ್ತೇನ್ ಹತ್ನೇದು ತನ ಹೇ ಮತ್ತೇನ್ ಸಮಾಚಾರ ನಿಮ್ಮ ಹೆಂಗಿತ್ತು ಫಸ್ಟ್ ಪಿು ಸೆಕಂಡ ಪಿು
ಫಸ್ಟ್ ಪ್ಯೂ ನೆಕ್ಸ್ಟ್ ಇರ್ ಆಗ್ಯಂತರ್ ಫಸ್ಟ್ ಕ್ಯೂಸ್
ಪದವಿೀ ಪೂರ್ವ ಕಾಲೇಜು
ಹದ
ಪದವಿ ಪೂರ್ವ ಕಾಲೇಜು ಹೆಂಗಿತ್ತು ಅಂತಂದೆ
ಅದಾವ ಪೂರ್ವ ಕಾಲಜ
ಹ್ಮ್
ಮತ್ತೇಏನ್ರೀ ನೀಮ್ದ ಏನ್ಡ್ದ್ರೀ
ನಮ್ದೇನಿಲ್ಲ ನಾವೇ ನಿಮ್ಗತ್ಲನ್ ಕಿ ತಪಾತಿ ಮಾಡ್ತಿದ್ದಿಲ್ಲ ಸುಮ್ಮ ಶಾಲೆಗೆ ಓದ್ಿದ್ವಿ ಕ್ಲಾಸ್ ಕ ಹತಿದ್ವಿ ಮನೆಗ್ ಬರ್ತಿದ್ವಿ ಹೋಮರ್ಕ್
ಹ ಹೌದ್ರಾರೆ ಅವಾಗೇಏನ ನಾವ್ ಅವಾಗ ಕೆತಾಪಜೆ ಮಾಡಿ ಬಂದ್ರೆ ನೀವ್ ಹೇಗ್ ಮಾಡಕತ್ತರಿ ಅಷ್ಟೇ
ನಾವ ಏನ್ ಮಾಡಲ್ಲ ಸುಮ್ಮ್ ಹೋಗದು ನಮಗ ಬಸ್ನ್ಯಾಗ ಹೋಯ್ ಬರಟ್ರಗನೇ ಸಾಕಾತಿತ್ತು
ಹ್ಮ ಅದೇ ರೀ ಅದೇ ಹೇಳಕ
ಮುಂಜಾಳೆ ಒಂಬತ್ ಗಂಟೆಯಿಂದ ಸಂಜೆ ಆರರ ತನ ಶಾಲೆ ಶಾಲೆ ಶಾಲೆ ಆಮೇಲೆ ಬಂದ್ಮೇಲೆ ಎಷ್ಟಕ್ಕೊಂದು್ ಹೋಮ್ರ್ಕ್ ಕೊಟ್ಟ ಬರ್ತಿದ್ರುಪಾಗಿ ಎಲ್ಲಾ ಹೋಮ್ ವರ್ಕ್ ಮಾಡಿ ಮಕ್ಕಳೊಟ್ರಗನೆ ಸಾಕ ಸಾಕಾಗಿರ್ತಿತ್ತು ಇಂಂತ ಕಿತಪಾತಿ ಎಲ್ಲ ಮಾಡಕ್ ನಮ
ಹ್ಮ್ ಹೋಮ್ ವರ್ಕ್ ಮಾಡಿ ಊಟ ಮಾಡಿ ಮಕ್ಕೋಬೇಕಲ್ ಅಷ್ಟೇ ಮಕ್ಕದ್ರ
ಊಟ ಏ ಊಟ ಅದು ಬಿಡದೇ ಇಲ್ಲ
ಹ್ಮ್ ನ ದಮ ಸಯಸಾಲಿ ಒಲಿ
ಏ ಅಂದ ನಾ ಶಾಲೆಗೆ ಯಾವಾಗೂ ಬಿಡ್ತಿದ್ದಿಲ್ಲ ಒಂದು ಅದು ಯಾವ್ದೋ ನಮ್ಮ್ ಮನದವ್ರ ಜಾತ್ರೆ ಹ ತಗೊಂದ್ಬಿಡ್ತಿದೆ ಇಲ್ಲಾಂದ್ರೆ ನಮ್ ಮೂರೊಳಗ ಒ್ ಜಾತ್ರೆ ಇತ್ತು ಆ ಜಾತ್ರೆಗೆ ಅಟ್ಟೆ ಹೊಡ್ತಿದೆ ಇಲ್ಲಾಂದ್ರೆ ಹೊಟ್ಟೆ ಬಿಡ್ತಿದ್ದಾ
ಹಳಗಾರ್
ಹ್ಮ್
ಎಲ್ಲಿ ಹೊಲ್ದಾಗ ಹೋಗಿ ಕೂತ ಊಟ ಮಾಡ್ತನಿತ್ತ
ಏ ಅದು ಈಗಲ್ಲದ
ಹ್ಮ್ರೀ
ಅದು ಯಾವಾಗಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗ ಅದು
ಯಾರು ಕೂಡ ಕೂತ್ ಮಾಡ್ರಿ ಹೊಲ್ದಾಗ ಹೋಯಿ
ಅಂದ್ರ ಅದು ಅಲ್ಲಿ ಯೂ ಇದ್ದಿದ್ದಿಲ್ಲಾ ಅದು ಒಂದ್ ಹೊಲ್ದೊಳಗೆ ನಮ್ದು ಕಾಲೇಜ್ ಇತ್ತ ಅಂದ್ರ ಫುಲ್ ಊರು ಊರ್ ಹೊರಗ ಇತ್ತದು ಕಾಲೇಜ
ಹ
ಇನ್ನ ಅದು ಏನು ಕನ್ಸ್ಟ್ರಕ್ಷನ್ ನಡ ಆತತಿಿನ ಕಟ್ಟಡ ಫುಲ್ ಮುಗ್ದಿದ್ದಿಲ್ಲ
ಹ್ಮ
ಅವಾಗ ಹೊರ ಕುಂತತ್ ಊಟ ಮಾಡ್ಬೇಕಿತ್ತು ಅಲ್ಲಿ ಬಾಜುಕ್ ಒಂದು ಹೊಲ ಇತ್ತು ಅಲ್ಲಿ ಹೋಗ ಕುಂತು ಊಟ ಮಾಡ್ತಿದ್ವಿ ನಾನು ನಮ್ಮ ಕ್ಲಾಸ್ ಹುಡುಗಿಯರೆ ಎಲ್ಲ
ಹುಡಗೀರು ಹುಡುಗರ
ಹುಡುಗೀರಷ್ಟೇ ಅಲ್ಲಿ ಹೊರ ಕುಂತ. ಒಂದ್ಸತ ಏನಾಗ್ಬಿಟ್ಟು ಗೊತ್ತ ಊಟ ಮಾಡ್ಕೊಂಡ್ ಕುಂತೀವಿ ಹಾವು ಬಂದ್ಬಿಟ್ಟೆ ತಲ್ಲಿಂದ ಬಂದಿತನ. ನಾವ್ ನೋಡೇ ಇಲ್ಲ ನಮ್ ಹಿಂದೆ ಹಾಶ ಉಂಟೈತದ ಅಂದ್ರೆ ನಾವು ಅದೇ ಜಸ್ಟ್ ಊಟ ಮಾಡಿ ಎಲ್ಲ ಇದು ಟಿಫಿನ್ ಕ್ಯಾರಿಯರ್. ತಗೊಂಡ್ ಬರಕತ್ತಿದ್ವಿ ಆಮೇಲೆ ನೋಡ್, ವಲ್ಲೊಂದು ದೊಡ್ಡದು ಹಾವು ಹೊಂಟ ಬಿಟ್ಟಿತ್ತ.
ಹ್ಮ್
ಅವತ್ತಿಂದ ಮತ್ತ ಕಡೆ ಹಓಲೇಲ್ಲ ಸುಮ್ನೆ ಯಾ ಕೇಳ. ಏನೋ ರಿಸ್ಕ್ ಬೇಡ ಜೀವನ್ದಾಗಂತ ತಮಳಿ ಅವತ್ತಿಂದ ಕ್ಲಾಸ್ನ ಕುೂಂತ್ ಊಟ ಮಾಡಕತ್ವಿ.
ಹ್ಮ್- ಹ್ಮ್ ಚಲೋ ಡಿಸಿಜನ್ ತುಂಡ್ರ
ಹ್ಮ್ಂ -ಹತ್ತ ಎ -ಬಾಲ ಕಟ ತ ಹಾವಾ.
ಆರೇ
ಬಾಳ ಕೆಟ್ಟಿರ್ತವ್ ಹಾವ ಅದುೂ ಫುಲ್ಲು ದೊಡ್ಡದಿತ್ತು.
ಹ್ಮ- ಹ್ಮ್ಂ -ಹ್ಮ್ಂ
ಹ್ಮ್- ಹ್ಮ್ ಮತ್ತೇನ್ ಮತ್ ಆಮೇಲೆ ಹಚ್ತೀನಂತ. ಇಲ್ಲ ಮತ್ತ ಹಚ್ತನ್ ತಗೋಂದೆ.
ಲಾಕ್ತಗ ಇಂಬತ್ತನ ಅಷ್ಟೇ.
ಆಯ್ತಾಯ್ತು
ನೀ ಆಗಮ ಶಬಡ್ತ
ಹಾ -ಆಯ್ತಾಯ್ತು.